ಆರಾಮೇ ನೋ ನೀವು
ನಾವು ಆರಾಮ
ಏನ್ ಮಾಡಕತ್ತಿ
ಏನ ಸ ಶಾಲೆ ಕುಂತೀ ಬಂದು ಸ
ಹೌದ
ಹ್ಮ್
ನಾವನ್ ನ್ ಇಲ್ಲೋ ಸಮುುದರಿಯಡ್ಗೆ ಅಂದಕಂತೀವಿ ನಾ
ಹೌದಾ
ಹ
ಮತ್ತೆ ಕಡೆ ಹೋಗ ಏನಿಲ್ಲ ಮತ್ತ ಹ್ಮ್ ಕಾಲಜ ಕ ದ ಬಲ್ ಮನೆ
ಊರಾಗ ಮಳೆ ಅದ
ಊರಾಗ ಮಳಿ ಬಂದೈತಿ ನಿನ್ನ ಈಗ ಸ್ವಲ್ಪ ಮಾಡಾಗದ
ಹ್ಮ್
ಹ್ಮ್
ಗೊಬ್ಬರ ಅದ ಬಿತ್ರ ಹೊಲ್ಕ
ಹಾ ಹೊಳಕ ನಿ ಮನನೆೇ ಬಿತ್ತಿದ್ದು
ಹಾ
ಹ್ಮ್ ನಿನ್ನೆ ಮಳೆ ಬಂದೈ್ತು
ಹೌದಣ
ಈ ಕಾಲೇಜ್ ಸೆಕೆಂಡ್ ಪಿಯುಸಿ ಓದಕತ್ತನ್ ಡಿಗ್ರಿ
ಹ್ಮ ಡಿಗ್ರಿ
ಹ
ಹ್ಮ್ ಸೆಕೆಂಡ್ ಪಿಯುಸಿ ಮುಗ್ಧವ ಡಿಗ್ರಿ ಓದೋದು
ಹ್ಮ್ ಹ್ಮ್ ಫಸ್ಟ್ ಸೆಂ ಆ
ಹ ಫಸ್ಟ್ ಸೆಂ ನೀವು
ನಾಾವನು ಈಗ ಸೆಕೆಂಡ್ ಪಿಯುಸಿ ಮುಗದ ಹ್ಮ್ ನ ಏನು ಮಾಡಿಲ್ಲ
ಮತ್ತೇನ್ ಇಟ್ಟತಾನ ಏನ್ ಮಾಡ್ರಿ
ನಾವು ಕೆ ಸಿ ಟಿ ಬರ್ದು ಅಲ್ಲ ಸೈನ್ಸ್ ಮಾಡಿದ್ವಿ
ಹ್ಮ್ ರಿಪ್ಲೈನ ಕೊಡಲ್ಲ
ಹ್ಮ
ಹ್ಮ
ಕೆ ಸಿ ಟಿ ಬರ್ದ್ವಿ ಅದು ಮನೆ ಈ ಇಂಜಿನಿಯರಿಂಗ್ ಇ ಇದು ಬಿಟ್ಟಿದ್ರ ಆಫ ಜನೆಂಟ್ರಿ ಕಾಲೇಜ ಹಾಕಿಯೋ ಹ್ಮ್
ಹ ಯಾವ ಎಷ್ಟ್ ಕಾಲೇಜ್ ಆಕೀರಿ ಗೌರ್ಮೆಂಟ
ಹಾ ಗೌರ್ಮೆಂಟ್ ಹಾಕಿನಿ ಎಲ್ಲಸ
ಹ್ಮ್
ಅನಿಂಟೆಲಿಜಬಲ್
ಎರಡ್ ಎಕ್ರೆ ಹ್ಮ ಕಳ್ಳಗಲೇ ಏನಾಯ್ತೋಲಾ ನೂರ್ ಎಂಬಟ್ ಮಿನಿಸ್ಟರುದು ನೂರ ಎಂಬತ್ತು ಹು
ಕನ್ನಡ ಮತ್ತ
ಏನಿಲ್ಲ ತಮಿಳುನಾಗೆ ಲೇಲೆ ಇಲ್ವಾ ಹಾ ಬಾರತನ ಹ್ಮ ಹ್ಮ ನಮ್ದ ನಾಕತ್ತನ
ನಾ ಹಾಕ್ಸುದ್ನ ಅದ
ಹ್ಮ್ ಎಂಟ್ ರೂಪಾಯಿ ಎಂಟು ಎಂಟ್ನೆ ಕ್ಲಾಸ್ ತಾನೇ
ಹೌದು ಹೇಲೆ ಹೆ
ಏಯ್
ಅಷ್ಟೊಂದು ಇದ್ ಮಾಡ್ತಾರೆ
ಎಷ್ಟು ಮತ್ತೆೇ ನಡದು ಹ್ಮ
ಏನ್ ಗಾಡಿ ತೋಕೊಂತಿನಿ ಅಂದ್ರ ತಗೊಂಡ್ರ
ಹ್ಮ ಗಾಡಿ ತಕೊ ಬೇಕ್ಲೆ ಪ ಹ ಇಲ್ಲ ಇಲ್ಲ ಇನ್ನು ತಗೊಂಡಿಲ್ಲ
ಹ್ಮ ಯಾವ ತಕೊಂತೀವಿ ಅಂದ್ರಲ್ಲ
ಪಾರ್ಚುನರ್
ಪರ್ಚು ನರ
ಹಾ
ಹ್ಮ ಏನ ವೈಟ್ ಕಲರ ಬ್ಲಾಕ
ಎಲ್ಲಾರೂ ವೈಟ್ ತೋತರ ನಾವವು ಬ್ಲಾಕ್ ತೋತಿವಿ
ಹಂಗಂದ್ರ ಬ್ಲಕೆ ಹೇಳ್ತರಪ್ಪ ಎಲ್ಲಟ್ಟು
ಹ್ಮ್ ಮತ್ತೆ ನಮ್ ಕಲಾರೆ ಇಡ್ಬೇಕಲ್ಲ ಹ ಭಾರತ ಯೋಜನೆ ಕತಮಮ್ ಹ್ಮ್ ಆ ಇಲ್ಲೋಡುದ್ರೆ ಬತ್
ಹ್ಮ್ ಹ್ಮ್
ಇರ
ಅಂದ್ರ ನಿಮ ನಿಮ್ ಬಳಿ ಕಾಂಪಿಟೇಟಿವ್ ಹದರ ಬಾಳ ಜನಾರ್ಪಾ
ಹ್ಮ ಬಾಳ ಜನ ರೆ ಈ ಪೊಲೀಸ್ ಬಿಟ್ರಲ್ಲಾ ಎಲ್ಲ ಪೋಲೀಸ್ ತಯಾರಿ ನಡಸ
ಈಗೆಲ್ಲ ತಲ್ಲಿ ಅದೇ ನಿಂತ್ರು ಕುಂತ್ರು
ನಿಂತ್ ಕುಂತ್ರು ಬ್ರ ಆಾಕಿನ್ನಪ ಆಗತ್ತ ಐತೆ ಅಂತ ಹ್ಮ್ ಬರಿ ಪೊಲಸ್ ಪೊಲಸ್ ಸ ಹ್ಮ್ ಹ್ಮ್ ಮತ್ತೆ ನೀವು ಇದ ತೋ ಟ್ಯಾಕ್ಟ್ರ
ಹಾ ಟಾಕ್ಟರ್ ತಂಡಲ್ಲ
ಹೌದು
ಎಲ್ಲೇಟಿ
ಅ ಯಾವದ ಐವತ್ತ ಹೆಚ್ ಪದ ನಲವತ್ತೈದು ಹೆಚ್ ಪದ
ಎಷ್ಟ್ರಂದ ಅದಕ್ಕಿತ್ತು ದೊಡ್ಡದ ಅದು
ಹೌದಾ ಹಾ ಹಾ ಹಾ ಹ ಐವತ್ತೈದ ಹೆಚ್ಚು ಇದ್ ಮಾಡಿದ್ದೇನೆ ಅದಕ್ಕಿಂತ ದೊಡ್ಡದಂದ ಹೇಳ
ಹ ಎಲ್ಲ ಾ ತಚ್ಚ
ಎಷ್ಟು ಬದ ರಕ
ರಕ್ಕನಾ ಒಂಬತ್ ಲಕ್ಷ
ಒಂಬತ್ ಟೋಟಲ್ ಕ್ಯಾಶ್ ಕೊಟ್ರಿ ಏನ್ ಲೋನ್ ಮಾಡಸ್ರಿ
ಹ ಸ್ವಲ್ಪ ಅರ್ಧ ಕ್ಯಾಶ ಕಟ್ಟಿ
ಹ ಹಕಿದೆ
ಇನ್ನ ಲೋನ್ ಮಾಡಿ ಔಸ
ಹೌದು
ಹಾ
ಎಷ್ಟು ಎಷ್ಟು ಲೋನ್ ಮಾಡಿಸಿರಿ
ದೋ ನ ನಾಕ ಲಕ್ಷ
ನಾಲ್ಕು ಲಕ್ಷ ಮಾಡಸ್ರರಲ್ಲ ಯೋಷ್ಟ್ ಮಾಡ್ಸರಿ ಇಪ್ಪತ್ ಮಾಡಸ್ರರಿ ಮೂವತ್ ಮಾಡ್ಸಿ್ರರಿ ನಲ್ವತ್ ಮಾಡ್ಸ್ರರಿ
ಏನು
ಲೋನ್ ಎಷ್ಟ್ ಮಾಡಿಸಿರಿ ಅಂದ ಎಷ್ಟ ವರ್ಷನ್ ಹಾ ಎಷ್ಟು ವರ್ಷಿಂದ
ಅದಾ ಆರ್ ತಿಂಗಳಗ ಒಮ್ಮ್ ಕಟ್ಬೇಕು ಒಂದ ನಾಕು ಮೂರಲ್ಲಿ ಎರಡು ವರ್ಷ
ಎರಡೋಷೆ
ಹಾ ನಾಕ್ ಒಂದ್ ಒಂದ್ ಆರು ತಿಂಗಳಿಗೆ ಒಂದ್ ಲಕ್ಷ ಕಟ್ಬೇಕ
ಆರು ತಿಂಗಳಿಗೆ ಆರು ತಿಂಗಳಿಗೆ ಒಂದ್ ಲಕ್ಷನಾ ಹ್ಮ್ ಹ್ಮ್ ಹ್ಮ್್ಮ ನಡತ ನಡಿತ ಹಾ ರಗಡ ರೊಕ್ಕದ ಪೂರ ಕ್ಯಾಶ್ ಕೊಡ್ತಾರ ಕೆಲ್ಲಿ
ಸ್ವಲ್ಪ ಅದ ಕಂತತ್ ಕತ್ ಕಟ್ಟಿದ್ರ ಸ್ವಲ್ಪ್ ಕಡಿಮೆ ಹೊತ್ತತ್ ರೊಕ್ಕ
ಹ್ಮ್ ಹ್ಮ್
ಅದು ಸರಿ ಅಂದ
ಅ ಚಕರ್ ಪಕರ್ ಆಡಿ ರೊಕ್ಕ ಬಾಳ್ ಗಳಿಸಿ ಇರ್ತ್ರಿ ಅಂತ ಅಂದ್ರ
ಹ
ಅವ ಇಲ್ ನಮ್ಗೆನ್ ಬರ್ತ ನಿಮ್ಮಷ್ಟ ಆಡ್ತೇವ ಚಕ್ಕ್ರ
ನೋಡಿದ್ ಪಯವ ಸ್ವಲ್ಪ ದೂರಷ್ಟ
ತಾಡ ಹತಿದ್ರಿ ಅಲ್ಲ
ಹ್ಮ್
ಇಲ್ಲಿ ಹೇಳದು
ಹ್ಮ್ ಮತ್ತೇ ಏನಿಲ್ಲ ನೀವ ಹಳ್ಬಿಟ್ಟು ನೋಡಿ ಅಲ್ಲ
ಯಕಡೆ ಒಳಗಲ್ಲಕ್ಕಯಲ್ಲನು
ಅಲ್ಕ ಅದ ಕೋಯಿ ಬಂದಿ ಇಷ್ಟ ಅದನ ಮಲ್ ತಗಿದ ಈಗ್ ಬಂದಿ
ಹ್ಮ್ ಯಾವ ಕೋಗ್ರ ಗೊಬ್ಬರ ಬಿತ್ತಕ್ಕ
ಹಾ ನಮ್ ಮನೆಗ್ ಬಿತ್ತಿದ್ರ ಹೋಗ್ ಬಿತ್ತದ ಕೊಟ್ಟ ಬಂದ್ವಿ ಸ್ವಲ್ಪ ಮೇವು ಗೀವು ತಂದಿವಿ ಮರಿಗಳಿಗೆ ಅವುಕ.
ಎಷ್ಟು ಎಕರೆ ಆದ ಹೊಲ?
ಆದ ಒಂದು ಐದು ಎಕರೆ.
ಐದೆಕ್ರ? ಎಲ್ಲ ವಜ್ಜೇದ್ ಅಂದ್ರ.
ನಿಮ್ದ ಹೊಜ್ಜಿ ಈಗ ಎಂಬತ್ ನಿಮ್ದ ಎಷ್ಟ್ ಎಂಬತಾರ ಎಕರೆ ಅದಾನ?
ಹ್ಮ್.
ಹ್ಮ್ ಹ್ಮ್ ಎಷ್ಟು ನೀವ್ ಎಷ್ಟ್ ಜನ ಇರಿ ಅಣ್ಣಂದಿರ. ಅಣ್ಣತಮ್ರ ಅಂದ್ರೆ ಎಂಬತ್ತಾರ. ಅಂದ್ರ ಒಂದ್ ಹತ್ತೊಂಬತ್ತ ತೊಂಬತ್ತ ಎಕರೆ ಬರ್ತ.
ಹಾ ಬಾರಿ ಚ . ಹ್ಮ ಹ್ಮ . ಏನು ಹಾಕಿರಿ? ಐದ್ ಎಕರೆಲ್ಲ?
ಹ ನಾಕ್ ಎಕರೆ ತೊಗರಿ ಹಾಕಿವ, ಒಂದ್ ಎಕರೆ ಹತ್ತಿ ಮಾಡೀವಿ.
ಹತ್ತಿ ಎಷ್ಟು ಪಾಕೆಟ್ ಹೋಗ್ಯವಾ?
ಮೂರು ಪಾಕೆಟ್ ಹೋಗ್ಯಾವ.
ಹ್ಮ ಎಷ್ಟ್ರ ಕೂಲೆರ್ ಏನು ಟ್ಯಾಕ್ಟ್ರಲ್ . . ಬೋದ ಹಾಕಿರ?
ಹೊಲದಾಗ ಆದ ಜಿಗುಟು. ಹ್ಮ್ ಬಾಳ ಹೊಲ ನಮ್ದ್ ಜಿಗಟ ಅದ.
ಹ್ಮ್ ಹ್ಮ್. ತೊಗರಿ?
ತೊಗರಿ ಹಾಕಿ ಈಗ ಒಂದ್ ಸಾರ್ತಿ ಕುಂಟಿ ಎಡಿ ಆಗ್ಯದ.
ಹ್ಮ್ ಹ್ಮ್. ಎಷ್ಟು ಪಾಕೆಟ್ ಬಿತ್ತಿರಿ?
ತೊಗರಿ ಇಪ್ಪತ್ತೈದು ಶೇರ್ ಬಿತ್ಯಾದ ನೋಡು.
ಹ್ಮ್. ಮಾವ . ಹೌದೌದು. ಇದು ಎಡಿ ಎಷ್ಟ ಕಟ್ರಿ? ಮೂರ್ ಎಡೆ ಮೂವರು ಹೊಡಿತರಣ? ಕೂಲೆರೇನ? ಮನೆಯವರ?
ಮನೆಯವರೇ ಹೊಡದೀವಿ ಕೂಲೆರ್ ಇಲ್ಲ.
ಕೂಲೆರ, ಮೂವರು ಇರೇನು ಅಣ್ಣ ತಮ್ಮರು ಎಷ್ಟು ಮಂದಿ ಇರಿ?
ನಾನು ನಮ್ ತಮ್ಮ ನಮ್ಮ ಅಪ್ಪ ನಮ್ ತಾತ ಅವ್ರು ಹೊಡಿತಾರ.
ಹ್ಮ್ ಹ್ಮ್ ನಮ ಏನ್ ಮಾಡತದ ಹೇಳು? ಫಾರ್ಚೂನರ್ ತರ್ಬೇಕು ಅಂತೀವಿ ಆಗಲ್ಲ ಆಗ್ಯದ ಸ್ವಲ್ಪ, ಇವತ್ತು ಒಳ್ಳೆ ದಿನ ಸಿಗಲ್ಲ ಆಗ್ಯದ. ಹ್ಮ್
ಮುಂದಿನ ಶುಕ್ರವಾರ ಚೊಲೋ ದಿನ ಆದಂತ ನೋಡ್.
ತರ್ಬೇಕು ಒಂದು, ಅವು ಬಿ ಎಮ್ ಡಬ್ಲ್ಯೂ ಹೊಲದಾಗ ನಡಿಯಲ್ಲ ಅಲಾ?
ಹೌದು ಪಾರ್ಚುನಾರ ನಡತಾ ಎಕಡನು ಕೆಟ್ಟರ .
ಹ್ಮ್ ಅದಕ್ಕೆ ತೊಗೊಂಡ ಬಂದಂಗ, ಬಿ ಎಮ್ ಡಬ್ಲ್ಯೂ ಎಲ್ಲಿಗನ ಫಂಕ್ಷನ್ ಹೋದಾಗ ಅಷ್ಟೇ ಹೋಯ್ತೀವಿ. ಕೊಟ್ಟ .
ಹಾ.
ಈಗ ಇದ ಪಾರ್ಚನರ್ ತರ್ಬೇಕ ಎಕಡೆನ ಹೊಲಕ ಗೊಬ್ಬರ ಗಿಬ್ಬರ ಹೊಡ್ಯಾಕ್ ಬರ್ತದ ಅಂತ. ಹ್ಮ .
ಹ .
. ಹ
ಅರ್ತಿನಮ್ಮತ್ತದು ತರಬೇಕಲ್ಲ ಅಂಬರ್ಗೆ
ಅ ಎಲ್ಲ ಅದಾವ ಎರಡ್ ಮೂರದು ಹ್ಮ್ ಮಾರ್ಸಿಡೀಸ್ ಅಂತ ಅ
ಮರ್ಸಿಡಿಸ್ ನಾದಾನ
ಹ್ಮ ನಿಂಜ ಒಂದು ಬಹಿಕಲ್
ಹ ರೋಲ್ ಸಾಯಸ
ರೋಲ್ಸ ರಸ್ ತರಲ್ಲ ದೇಮ ತಲೆ ಎಲ್ಲ
ಹ್ಮ್ ಹ್ಮ್
ಅದ ಇಲ್ಲ ಒಂದು ಆರ್ ತಿಗಳು ಬಲಿ ಅದನ್ನು ತರ ಬ
ನಮ್ಗೊಂದ ಸ್ವಲ್ಪ ಇದ್ರ ನಿಂಜಕ್ ಕೊಡಕ್ ನಾಡಪ್ಪಾ
ವ ನಿಗೆ ಆತದತ ಹ್ಮ್ ಎಷ್ಟಕ್ ತಂದಿದ್ರ ನೀವ ತರಗೆ ಎಷ್ಟಿತ್ತು ಸ ನೋ ಹ್ಮ ಹ್ಮ ಈ ಮಾರದಷ್ಟಕ್ ಮಾರ ಹ ಲಸ್ ನಾನು ಪೂರೈತಮ್ಮ
ಇಲ್ಲ ನಮ ಬರಿ ಒಂದು ಎರಡು ಮೂರ್ ವರ್ಷ ಇರ್ತದ
ಮಾಡಲು
ವಡಲಾ ಹ ಮಾಡಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಅಣ್ಣ ತಾಯಂತ
ಅಡೆ ಆಗಲ್ಲ
ಹಂಗ ಅತ್ ಅತ್ನ ಕೈ ಮೇಲೆ ಮಾಡಾರಿದ ಈ ಈ ಇ ಜಿ ಟಿ ಮ ಎಲ್ಲಾ ಕೆ ಕೆಟಎಂ ಒನ್ ಒನ್ ಟೂ ನೈನ್ ಜೀರೋ
ಹ್ಮ
ೂಪ್
ಹ್ಮ್ ಹ್ಮ್
ಅದ ಡ್ಯೂಕ್ ಇಪ್ಪತ್ತೆರಡು ಲಕ್ಷ ಅದ
ವಿಿಪ್ಪಾ ಚಡ
ಹಾ
ಹ್ಮ್ ನ ಚಲ ಮನತದೆ ಎಂಕತ ಒಂದಾವ
ಸಾವಿರದ ಎರಡ್ನೂರ ತೊಂಬತ್ತು ಸಿಸಿದ ಅದ
ಹ್ಮ್ ನಮ್ದ ಏನಿಲ್ಲ ಒಂದು ಎಂಬತ್ತಾರ ಎಕರೆ ಹೊಲ ನಲ್ವತ್ತು ಪ್ಲಾ ಶಾಪ ರೂಪಾಯಿಗೆ ಹ ಎಂಬತ್ ಲಕ್ಷ ಎ ಕನ್ ಪ್ಲಾಟ್ ಅವವಾ ಹ್ಮ್ ಅವ ಚ ಕಂಬಿದ ಕಂಬಿದ ಮಾರಕಪ್ ಹೋಗ್ಬಿಡಂದು ಜಾಲಿ ಮಾಡ ಲೈಫ್ ಎಲ್ಲ ಖುಷಿ ಹಗಿ ಇರ್ಕತ್ ಹ್ಮ ಮಸ್ತ
ಮತ್ತೆ ನಲ್ ನೋಡಪ್ಪಾ
ಹ್ಮ್
ಮತ್ತೇನಲ್ಲ ಹೆ ಈಗ ಏನ್ ಈಗ
ಅದೇ ಒಳ್ಳೆ ದಿನ ನೋಡ್ತಾರ ಇನ್ನೊಂದು ಅಧಿನೈದ್ದು ಧಿನ ಒಳಗೆ
ಹ ಲೋನಾ
ಏಯ್ ಲೋನ್ಪಾನ್ ನಂಬೈ ಲಡಲು ಹ್ಮ್